ಹಲೋ
ಏನ್ ಮಾಡ್ತಿದ್ದೀರಾ
ಆ ಏನ್ ಮಾಡ್ತಿಲ್ಲಪ್ಪಾ ಹಿಂಗೆ ಕೂತಿದ್ವಿ ನೀವೇನ್ ಮಾಡ್ತಿದ್ದೀರಾ ಹಲೋ ಹಲೋ
ಹಲೋ
ಹಲೋ ಕೇಳಿಸ್ತಿದೆಯಾ
ಏ ಕೇಳಿಸ್ತಿಲ್ ವಾಯ್ಸ್ ಬ್ರೇಕ್ ಆಗ್ತಿದೆ
ಹೌದಾ ಇವಾಗ ಕೆಳಿಸ್ತಿದ್ಯಾ
ಹಾ ಇವಾಗ್ ಕೆಳಿಸ್ತಾ ಇದೆ.
ಓಕೆ ಊಟ ಮಾಡಿದ್ರಾ ಹಲೋ ಹಲೋ ಹಲೋ ನಮ್ದು ಇನ್ನಾ ಇಲ್ಲಾ ಇವಾಗ ಮಾಡ್ಬೇಕು ಮತ್ತೆ ಆರಾಮಾ ಮನೆ ಕಡೆ ಎಲ್ಲಾ ಹಾ ಏನ್ ಮಾಡ್ತಿದಿರಾ, ಏನ್ ಮಾಡ್ತಿಲ್ಲಪ್ಪಾ ಪ್ಪಾ ಸುಮ್ಮನೆ ಕೂತಿದ್ದೆ ಊಟಾ ನಮ್ಮದು ಚಪಾತಿ ನೀವೇನು ತಿಂದ್ರಿ
ಬೂ ಇವತ್ತು ಬೆಳೆ ಸಾಂಬಾರ ಅನ್ನ
ಹೌದಾ ಓಕೆ ಮತ್ತೆ ಆರಾಮಾ ಮನೆ ಕಡೆ ಎಲ್ಲಾ
ಹ್ಮ್ ಎಲ್ಲಾ ಆರಾಮಾಗಿ ಇದ್ದಾರೆ ನಿಮ್ಮ್ ಮನೇಲಿ
ಹಾ ನಮ್ಮನೆ ಎಲ್ಲ ಚೆನ್ನಾಗಿದ್ದಾರೆ ಏನ್ ಸಮಾಚಾರ
ಎಲ್ಲ ನೋಡಿದ್ರಾ ನೆನ್ನೆ ಮ್ಯಾಚು ಆರ್ ಸಿ ಸಿ ಮ್ಯಾಚ್ ಇತ್ತಲ್ಲಾ
ಹಾ ನೋಡಿದ್ವಿ ನೀವೇನ್ ಸ್ಟೇಡಿಯಂಮ್ಗೆ ಹೋಗ್ಬಿಟ್ಟಿದ್ದೀರಾ ನೋಡ್ಲಿಕ್ಕೆ
ಫ್ರೆಂಡೋ ಟಿಕೆಟ್ ಬುಕ್ ಮಾಡು
ಟಿಕೆಟ್ ಬುಕ್ ಮಾಡಿಕೋಡ್ತೀವಿ ಹೌದಾ ಓಕೆ ಓಕೆ ನಾನು ನೋಡ್ದೆ ಅಪ್ಪಾ ಸ್ಟೇಟಸ್ ಹಾಕಿದ್ರಲ್ಲಾ
ಹ್ಮ್ ಹೌದು ಮತ್ತೆ ಈ ಬೆಂಗ್ಗಳೂರ್ ಮ್ಯಾಚ್ ನೊಡಕ್ ಹೋಗಿ ಸ್ಟೇಟಸ್ ಹಾಕಿಲ್ಲ ಅಂದ್ರೆ ಹೆಂಗೆ ಹೇಳಿ
ಓ ಆಯ್ತು ಸುಮ್ನೆ ಇರಿ ಓಕೆ ಅಂತೂ ಇಂತೂ ಈ ಸರಿನೂ ಕಪ್ ಗೆಲ್ಲಿಸ್ಬಿಟ್ರಿ.
ಇಲ್ವಾ ಮತ್ತೆ ಮೊದ್ಲೇ ಅದು ಆರ್ ಸಿ ಬಿ ಟೀಮು.
ಹ. ಏನೋಪ್ಪಾ ಬಟ್ ಪ್ಲೇಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ರು ಬಿಡಿ.
ನಂಬರ ಯಾವುದು ಇಲ್ಲ ಹೌದು ಅದೇ ಎಲ್ಲಾ. ಹಾ ಪ್ಲೇಯರಸನಾ ಚೆನ್ನಾಗಿ ಪಿಕ್ ಮಾಡಿದ್ರು ದಿನೇಶ್ ಕಾರ್ತಿಕು.
ಹೌದು. ಅಲ್ವಾ ಈ ಟೈಮ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಏನಂತಂದ್ರೆ ಈ ಟೈಮು ಐ ಪಿ ಎಲ್ ಮ್ಯಾಚ್ ಆಗಿದ್ದೇ ಗೊತ್ತಾಗಲಿಲ್ಲ.
ಹೌದು ಬೇಗ ಅಂದ್ರೆ. ಎಲ್ಲ ಒಂದ್ ಒಂತರ ಬೇಗ ಮುಗದ ಹೋಯ್ತು.
ಹಾ ಹೌದು. ಮತ್ತೆ ಏನ್ ಸಮಾಚಾರ? ಹಲೋ?
ಹಲೋ?
ಹಲೋ ಹಲೋ?
ಹ ಯಾಕ್ ವೈಸ್ ಬ್ರೇಕ್ ಆಗ್ತಿದೆ.
ಹೌದಾ ಬರಿ ನಿಮ್ಮದೇ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ.
ಹಲೋ?
ಹಲೋ?
ಹಾ ಹೇಳಿ.
ಕೇಳಿಸ್ತಿದಿಯಾ?
ಹಾ ಮಂದ್ರೆ ಮದ್ ಮಧ್ಯ ಒಂದೊಂದ್ಸತಿ ವಾಯ್ಸ್ ಬ್ರೇಕ್ ಆಗತ್ತ ಇದೆ.
ಹಾ ಹೌದು ಮೇ ಬಿ ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ ಅದಕ್ಕೆ.
ಹಾ ನಮ್ದೊಂದು ಊರಇದ್ದಿನಲ್ಲ ಅದಕ್ಕೆ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ.
ಹೌದಾ ಈಗ ಊರಿಗೆ ಹೋಗಿದ್ದೀರಾ?
ಹಾ ಊರಿಗ
ಆ ಊರಿಗೆ ಬಂದೆ ರಜೆ ಇತ್ತ ಅಲ್ಲಾ ಓಕೆ ಬೆಳಿಗ್ಗೆ ಊರಿಗ್ ಬಂದೀನಿ. ಹೌದಾ ವರ್ಕ್ ಎಲ್ಲಾ ಚೆನ್ನಾಗ್ ನಡತಿದ್ದಿ.
ಚೆನ್ನಾಗಿ ನಡಿತಿದೆ.
ಚೆನ್ನಾಗಿ ನಡಿತಿದೆ ಹ.
ಅಲ್ಲಿ ಮ್ಯಾಚ್ ಶಕ್ ಹೋಗಿದ್ದ ಅಲ್ಲ ಆರ್ ಸಿ ಬಿ ಮ್ಯಾಚ್ಗೆ ಎಲ್ಲಾ ಪ್ಲೇಯರ್ಸು ವಿರಾಟ್ ಹೂ ವಿರಾಟ್ ಕೊಹ್ಲಿ ಅಂತ ತುಂಬಾ ಹತ್ತರದಿಂದ ನಾ ನೋಡದೆ.
ಹತ್ತಿರದಿಂದ ನೋಡಿದೆ ಹೌದಾ?
ಹೌದಾ.
ನಿಮ್ಮ ಫೇವ್ರೇಟ್ ಅಂತ ಅನ್ಸುತ್ತೆ ಅಲ್ವಾ ವಿರಾಟ್ ಕೊಹ್ಲಿ.
ಹೌದು.
ಹೌದು ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ. ಓ ಓಕೆ ಓಕೆ. ಬಟ್ ಆದ್ರೂ ಏನು ವಿರಾಟ್ ಕೊಹ್ಲಿ ಏನು ಆಡಲ್ಲ ಅಂತ ಅಂತಾ ಹಂಗೆ ಹಿಂಗೆ ಅಂತ ಎಷ್ಟೊಂದ ಜನ ಮಾತಾಡ್ತಾರಪ್ಪ.
ಮಾತಾಡ್ತೋರೆ ಅಂತ ಹೇಳಿ ಮಾತಾಡೋರ್ಗೇನ್ ಕೊಡ್ಬೇಕಾ ಆದ್ರೆ ಅವ್ರ ಆಟ ಏನು ಅಂತ ಗು ಅವ್ರ ಅವ್ರ ಗೊತ್ತ ಅಷ್ಟ ಸ್ಟಾರ್ ಅಭಿಮಾನಿಗಳಿಗೆ.
ಸ್ಟಾರ್ ಅಭಿಮಾನಿಗಳಿಗೆ. ಹೌದು ನೀವಂತೂ ಹತ್ತಿರದಿಂದ ನೋಡಿದೀರಲ್ಲ ಇನ್ನ ನಿಮ್ಗೆ ಗೊತ್ತಾಗುತ್ತೆ ಬಿಡಿ.
ಹಾ ತುಂಬಾ ಕ್ಲೋಸ್ ಇಂದ ನೋಡಿದೆ. ಹ ಫ್ರೆಂಟ್ ಅಲ್ಲಿ ನಿಂತಿದ್ದಲ್ಲಾ?
ನಿಂತಿದ್ದನಲ್ಲ ಓಕೆ..
ಹ್ಮ್ ಅವಾಗ ಅಲ್ಲೇ ಫೀಲ್ಡ್ ಬಂದ ನಿಂತ ಬೌಂಡ್ರಿ ಲೈನ ಅಲ್ಲಿ ನಾವ್ ಎಷ್ಟ ಕೂಗುದು ಗೊತ್ತಾ. ಕೊಹ್ಲಿ ಕೊಹ್ಲಿ ಅಂತ ವಿಶ್ ಮಾಡ್ದ ಎಲ್ರಿಗೂ.
ಹೌದಾ.....
ಹ್ಮ್ ಅದೊಂದು ಫೋಟೋ ಹಾಕಿದ್ನಲ್ಲ ವಾಟ್ಸಪ್ ಸ್ಟೇಟಸ್ ಅಲ್ಲಿ
ಅಯ್ಯೋ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಜಸ್ಟ್ ನೀವು ಹೋಗಿದ್ರಲ್ಲಾ ಆ ಫೋಟೋ ಫೋಟೋ ಅಷ್ಟೇ ನೋಡಿದ್ದು. ನಾನು ಮತ್ತೆ ಏನು ಸ್ಟೇಟಸ್ ಹಾಕಿದ್ರಿ ಅಂತ ನೋಡ್ಲಿಕ್ಕೆ ಆಗಲಿಲ್ಲ ನಾನು ಸ್ವಲ್ಪ ಅದು ಇದು ಅಂತ ಬಿಸಿ ಆಗ್ಬಿಟ್ಟು ಕಾಲೇ ಮಾಡ್ಲಿಕ್ಕಾಗಿರ್ಲಿಲ್ಲ ಆವತಿಂದ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡೆ ಮರ್ತೆೇ ಬಿಟ್ಟೆ ಅದಕ್ಕೆ ಇವತ್ ಕೇಳೋ ನಾ ಫ್ರೀ ಇದ್ದೆ ಅಂತ ಕಾಲ್ ಮಾಡಿದೆ.
ಹ್ಮ್ ನೀವ್ ಬಿಡಿ ಎಲ್ಲಾರು ಮರ್ತೀ.
ಬಿಲ್ಲ ಅಯ್ಯೋ ಆತರ ಏನಿಲ್ಲಪ್ಪಾ ವರ್ಕ್ ಪ್ರೆಷರ್ ಇರುತ್ತಲ್ಲ.
ಆದ್ರ ಐ. ಪಿ. ಎಲ್ ಟೀಮ್ ಸಾಕಾತಗ್ ಐತೆ ಎಲ್ಲಾ ಪ್ಲೇರ್ಸ್ ನೋಡ್ದಿದೆ.
ರೈಟ್ ಫಲ್ಟ ಸಾಾದ್ರೆ ಎಲ್ಲ ಪ್ಲೇಯರ್ಸ್ು ನಡಿದೆ ವಿರಾಟ್ ಕೊಹ್ಲಿ ರೋಹಿತ್ ಪಟೀಲ್ರು ಹ ಟೀ ಶರ್ಟ್ ಜರ್ಸಿ ಎಲ್ಲ ಅವರೇ ಕೊಡ್ತಾರಾ ಟಿಕೆಟ್ ಬುಕ್ ಮಾಡಿದರೆ ಇಲ್ಲ ನೀವು ಬೈ ಮಾಡ್ಬೇಕಾ?
ಇಲ್ಲ ಇಲ್ಲ ನಾವು ಬೈ ಮಾಡಡ್ಬೇಕು ಸಪ್ರೇಟ್ ಇದೆ ಬರೀ ಟಿಕೆಟ್ ಮಾತ್ರ ಮ್ಯಾಚ್ ನೋಡ್ಲಿಕ್ ಮಾತ್ರ ಟಿಕೆಟ್ ಇನ್ನು ಟಿ ಶರ್ಟ್ಸ್, ಕ್ಯಾಪ್ಸ್, ಮತ್ತೆ ಫ್ಲಯಾಕ್ಸ್ ಸ ಎಲ್ಲಾ ನಾವು ಬೈ ಮಾಡ್ಬೇಕು
ಹೌದಾ ಎಷ್ಟಿತ್ತು ಈ ಸರಿ ಟಿಕೆಟ್?
ಟಿಕೆಟ್ ತ್ರೀ ತೌಸಂಡ್ ಸಮ್ಥಿಂಗ್ ಏನು ಇತ್ತು.
ಓಕೆ.. ಓಕೆ.. ಜಾಸ್ತಿ ಆಗಿದೆ ಅನ್ಸುತ್ತಲ್ಲ ಈ ಟೈಮು
ಹೌದು ಹೌದು ಲಾಸ್ಟ್
ಹೌದ ಹೌದು ಲಾಸ್ಟ್ ಟೈಮ್ ಟೂ ತೌಸ್ ತೌಸಂಡ್ ಹೆಟ್ಗೆಲ್ಲ ಸಿಕ್ಕಿಗ್ಇತ್ತು
ಈ ಟೈಮ್ ಜಾಸ್ತಿ ಮಾಡಿದ್ದನೇ ಅಭಿಮಾನಿಗಳು ಜಾಸ್ತಿ ಅದ್ರಲ್ಲ
ಓ ಹಂಗೆ
ಹ್ಮ್
ಮತ್ತೆ ನೀವು ಮ್ಯಾಚ್ ನೋಡಿ ಅಲ್ಲೇ ಹಾ ಹೋಗೋಣ ಹೋಗೋಣ ಖಂಡಿತ ಬರ್ತೀನಿ.
ಹ್ಮ್ ಚೆನ್ನಾಗಿರುತ್ತೆ ಬೆಂಗ್ಗಳೂರ್ ಮ್ಯಾಚು ತುಂಬಾ ಕ್ರೇಜ್ ಇರುತ್ತೆ.
ನಿರುತ್ತ ಹೌದು ಬಟ್ ಆದ್ರೆ ಲಾಸ್ಟ್ ಟೈಮ್ ಆತರ ಇನ್ಸಿಡೆಂಟ್ ಆಯ್ತಲ್ಲ ಶೋ ನನ್ಗೆ ಸ್ವಲ್ಪ ಭಯ ಬರ್ಲಿಕ್ಕೆ
ಹ್ಮ ಏನ್ ಅಂತಂದ್ರೆ ಲಾಸ್ಟ್ ಟೈಮ್ ಸರ್ಕಾರದವರು ಪ್ರಿಪ್ರೇಷನ್ ಮಾಡ್ಕೊಂಡಿರ್ಲಿಲ್ಲ ಕಪ್ಪು ಗೆದ್ದ ಖುಷಿಲಿ ಎಲ್ಲರನು ಬೆಂಗ್ಳೂರ್ಗ್ ಇನ್ವೈಟ್ ಮಾಡ್ಬಿಟ್ರು
ಹೌದು ಬಟ್ ಈ ಸರಿ ಮುಂಚೆನೆ ಮುನ್ನೆಚ್ಚರಿಕೆ ಕ್ರಮ ಕೊಟ್ಟಿದ್ರಲ್ಲ.
ಇಲ್ಲ ಇಲ್ಲ ಸತಿ ಪ್ರಿಪೇರ್ ಇದು ಸೆಲೆಬ್ರೇಷನೇ ಮಾಡಿಲ್ಲ ಬೆಂಗಳೂರಲ್ಲಿ
ಹೌದು ಬಟ್ ಆದ್ರೆ ನಾನು ಹಿಂಗೆ ಟಿ ವಿ ನೋಡ್ಬೇಕಾದ್ರೆ ನ್ಯೂಸಲ್ಲಿ ಕೊಟ್ಟೆ ಇನ್ ಕೆೇಸ್ ಏನಾದ್ರರು ಕಪ್ ಗೆದ್ರರೆ ಮುನ್ನೆಚ್ಚರಿಕೆವಾಗಿ ಯಾವುದೇ ರೀತಿ ಸೆಲೆಬ್ರೇಷನ್ಸ್ ಕೂಡ ಮಾಡಬಾರ್ದು ಮುಂನ್ಹೆಚಾರಿ ರ್ಕ್ಕೆಯಾಗಿ ಏನೇನು ಕ್ರಮ ತಗೋಬೇಕು ಮುಂಚೆ ಎಲ್ಲಾ ಮಾಡ್ಕೊಬೇಕು ಅಂತ ಕೊಟ್ಟಿದ್ರಪ್ಪ
ಹ ಹೌದೌದು ಅಂದ್ರೆ ಈಗ ನೈಟ್ ಟೈಮ್ ಎಲ್ಲಾ ಮ್ಯಾಚ್ ಮುಗಿಸಕೊಂಡು ಇಲ್ಲಾಂದ್ರೆ ಆಲ್ ಆಲ್ಮೋಸ್ಟ್ ಎಲ್ಲಾ ಬೆಂಗಳೂರು ಎಲ್ಲಾ ಏರಿಯಾಗಳಲ್ಲು ಅಭಿಮಾನಿಗಳ ಇದಾರ
ಇದಾರಲ್ಲ ಹೌದು ರೋಡ ಎಲ್ಲಾ ಬ್ಲಾಕ್ ಮಾಡಿ ಬಿಡ್ತಾರೆ ಅಂದಬಿಟ್ಟು ಹುಂ ಆತರ ಮಾಡಿದ್ರು ಅಷ್ಟೇ.
ಹ
ಏನೋ ವಿರಾಟ್ ಕೊಹ್ಲಿ ನಂತರ ರಜತ್ ಬಂದು ಒಂದೆರಡು ಕಪ್ ನಮ್ಮದೇ ಆಯ್ತು ಬೆಂಗ್ಳೂರಿಗೆ
ಹೌದು ಒಂಥರಾ ಅವನ್ನು ಅದೃಷ್ಟ ಆರ್ ಸಿ ಬಿ ಟೀಮ್ ಗೆ
ಹೌದು ಬಟ್ ಲಾಸ್ಟ್ ಮ್ಯಾಚ್ ನೀವು ನೋಡ್ಬೇಕಿತ್ತು ತುಂಬಾ ಲೈಕ್ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅವ್ನು ಬಂದಾ ಫೋರ್ ಬಾಲ್ಸಗೆ ಔಟ್ ಆಗ್ಬಿಟ್ಟಾ ವಂಥರಾ ಬೇಜಾರೇ ಆಗ್ಬಿಡುತ್ತು.
ಹೌದು ಹೌದು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಓಪ್ ಇರುತ್ತೆ ಆಡ್ತಾರೆ ಅಂತಾ ಅವರು ಆಡಲ್ಲಾ ಮತ್ತೊಬ್ಬಾ ಬಂದ ಆಡ್ತಾನೆ
ಬಟ್ ಕೊನೆ ತನಕಾ ವಿರಾಟ್ ಕೊಹ್ಲಿ ಒಬ್ಬನೇ ಡಿಪೆಂಡ್ ಮಾಡ್ಕೊಂಡು ಬಂದನಪ್ಪಾ ಮ್ಯಾಚ್ ನಾ
ಆಲ್ಮೋಸ್ಟ್
ಆಲ್ಮೋಸ್ಟ್ ಆರ್ ಸಿ ಬಿ ಇರೋದೇ ವಿರಾಟ್ ಕೊಹ್ಲಿಯಿಂದಾ ಹೌದು ಬಟ್ ಆದ್ರೂ ಈ ರಜತ್ತು ಆಮೇಲೆ ಇನ್ನ ಮಿಕ್ಕಿದವರೆಲ್ಲಾ ಇದಾರಲ್ಲಾ ಅವರೆಲ್ಲ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಅವ್ನ್ ಬಂ ತಕ್ಷಣ ಫೋರ್ ಬಾಲ್ ಗೆ ಔಟ್ ಆಗಿಬಿಟ್ಟಾ ಕ್ಯಾಪ್ಟನ್.
ಹೌದು ಏನು ಮಾಡಕ್ಕಲ್ಲ ಅವನ ದುರದೃಷ್ಟಾ ಎಲ್ಲಾ ಮ್ಯಾಚು ಓಡಕ್ ಆಗಲ್ಲವಲ್ಲ ಕ್ಯಾಪ್ಟನ್ ಗಳು ಅವ್ರಗೂ ಮ್ಯಾಚ್ ಪ್ರೆಸರ್ ಇರುತ್ತಲ್ಲಾ ಮ್ಯಾಚ್ ಗೆಲ್ಬೇಕು
ಇಲ್ಲಾಂದ್ರೆ ಹೊಡದಿರದು ಡಿಪಂಡ್ ಮಾಡ್ಕೊಬೇಕು ಅಂತಾ ಹೌದು ಇರುತ್ತೆ ಬಟ್ ಆದ್ರೂ ವೇ ಲೈಕ್ ಏನಂದ್ರರೆ ಒಂದು ಹೋಪ್ ಇರುತ್ತಲ್ವಾ ಇಂಥವ್ರು ಇಷ್ಟು ಹೊಡಿದ್ರೆ ಅಂತ ಹೇಳ್ಬಿಟ್ಟು ವಿರಾಟ್ ಇನ್ ಕೆಸ ಏನಾದ್ರು ಅವನು ಅಕಸ್ಮಾತಗ ಔಟ್ ಆಗ್ಬಿಟ್ಟು ಇದ್ರೆ ಈ ಸರಿ ಹೊಗೆೇ ಹಾಕ್ ಬಿಡತ್ತಿತ್ತು.
ಖಂಡಿತಾ.
ಹಾ ಮತ್ತೆ ಇನ್ನೇನು ಸಮಾಚಾರಾ ಇನ್ನುೂ ಆರ್ ಸಿ ಬಿ ಹ್ಯಾಂಗ್ ಓವರಿಂದ ಆಚೆನೆ ಬಂದಿಲ್ಲಾ ಅನಿಸುತ್ತೆ
ನೆಕ್ಸ್ಟ ಕಪ್ ಹೊಡಿಯೋ ತನಕ ಬರಲ್ಲ ನೆಕ್ಸ್ಟ ಸಲನು ಕಪ್ ನಮ್ದೆ
ಅದೇ ಹೋಗಿದ್ದೆ ನೆಕ್ಸ್ಟ ಸಾಲನು ಕಪ್ ನಮ್ದೆ ಹೌದು ನಮ್ಮೆದೆ ಅಲ್ಲವಾ ನಮ್ಮದು ನೆಕ್ಸ್ಟಲ ಕಪ್ ನಮ್ಮದು
ಹೌದು
ಇನ್ನೇನ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದ್ದಲ್ಲಾ ವರ್ಲ್ಡ್ ಐ ಸಿ ಸಿ. ಹುಂ ಮೇನಸ ವರ್ಲ್ಡ್ ಕಪ್ ಹೌದು ಅದನ್ ನೋಡ್ಕೊಂಡು ಇನ್ನೇನ್ ಟೈಪ್ ಪಷ್ಟ ಚೆನ್ನಾಗಿ ಆಗುತ್ತೆ ಬಿಡಿ ನಿಮಗೆ
ಹುಂ ಹೌದ ಈಗ ಇಂಡಿಯಾ ಸಾಫ್ಘಾಕಾನಿಸ್ತಾನ ನಡೀತಾ ಇದೆ.
ಓಕೆ
ಹಾ ನೆಕ್ಸ್ಟ ಅದ ಈಗ ಅದ್ರ ಜೊತೆಗೆ ಉಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲಾ ಹುಂ ಆಫೀಸ್ ಕೆಲ್ಸಾ ಮುಗದ್ಮೇಲೆ ಮ್ಯಾಚ್ ಹೈಲೈಟ್ಸ ಹಾಕೊಂಡ ನೋಡದು
ಹಂಗೆ ನಮ್ಮನೇಲು ನಮ್ಮ ತಂದೆ ಬಂದ ತಕ್ಷಣ ಮ್ಯಾಚ ಹಾಕ್ಬಿಡ್ತಾರೆ. ಸೊ ಬೇರೆ ಏನು ನೋಡಲಿಕ್ಕ ಹೌದು ಅವರು ಕ್ರಿಕೆಟ್ ಇತ್ತಂದರೆ ಕ್ರಿಕೆಟೇ ಬರ
ಹ್ಮ
ಓಕೆ ಮತ್ತೆ ಊಟ ಇನ್ನ ಇಲ್ಲ ಅಂತೀರಾ.
ಇನ್ನ ಇಲ್ಲ ಇವಾಗ ಮಾಡ್ಬೇಕು ಇನ ನನ್ನ ಹೆಂಡ್ತಿ ಊಟನೇ ಮಾಡಿಲ್ಲ ಅಡುಗೆನೇ ಮಾಡಿಲ್ಲ.
ಹಾಂ ಓಕೆ ಓಕೆ ಆಯಿತು ಊಟ ಮಾಡಿ ಚೆನ್ನಾಗಿ. ಮತ್ತೆ ಬೆಂಗ್ಳೂರ ಬರೋದು ಯಾವಾಗ ನೀವು. ಹಂಗೆ ಸರಿ ಸ ಸರಿ ಆಯ್ತು ಓಕೆ ಸಿಗುವ ಹಾಗಿದ್ರೆ ಬಂದಾಗ ಕಾಲ್ ಮಾಡಿ ಬಾಯ್. ಓಕೆ ಓಕೆ ಬಾಯ್.